ಹಲೋ ಕೇಳ್ತಿದ್ದಿಯಾ?
ಹಾ ಕೇಳುತ್ತಾ ಇದೆ ಆರಾಮದಿರಾ? ನಾವ್ ಆರಾಮದೀವಿ ಊಟ ಆಯ್ತು.
ಹ್ಮ್ ಆಯ್ತು ನಿಮ್ದು?
ನಮ್ದ ಆಯಿ
ಏನು ಮಾಡ್ತಾ ಇದ್ದೀರ?
ಏನು ಇಲ್ಲ. ಪ್ಪ ಸುಮ್ನೆ ಕೂತ್ಕೊಂಡಿಲ್ಲಿ
ಹ್ಮ್ ನಾವು ಏನಿಲ್ಲ. ನಂದೇನಾದ್ರೂ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಇದೆಯೆ?
ಹಾ ಬರ್ತಾ ಇದೆಯಲ್ಲ.
ಹೌದು?
ಹಾ
ನೀ ಏನು ಕೆಲಸ ಅದೆ ಎಲ್ಲ ಮಾಡಿದ್ದಿ.
ಇನ್ನ ಎಲ್ಲ ಮಾಡ್ಬೇಕು ನೀವು.
ನಾವು ಏನಿಲ್ಲ ಸುಮ ಕುಂತಿವಿ ಮಾಡ್ಬೇಕು.
ಹೌದಾ
ಏನ್ ಮಾಡಿದ್ರಿ ಊಟ
ಊಟ ನಾವು ಇವಾಗ ಚುಲಮರ್ ಸುಸ್ಲ ಮಾಡಿದ್ವಿ.
ಚುರುಮುರಿ ಸುಸ್ಲ್
ಹ
ಅಂದ್ರೆ ಮಂಡಾಳದು.
ಒಗ್ಗರ್ನಿ ಅಂತಾರಲ್ಲ ಅದು.
ಓಹ ನೀವೆಲ್ಲಾ ಚೂರ್ಮುರಿ ಸುಸಲ ಅಂತೀರಾ.
ಹಾ ನಮ್ಮ್ ಊರ್ ಸೈಡ್ ಚುರುಮುರಿ ಸುಸ್ಲಾ ಅಂತೀವಿ ಆ ಸೈಡ್ ಒಗ್ಗರಣೆ ಅಂತೀರಾ ನೀವು.
ನಾವು ಒಗ್ರರಣೆ ಅಂತೀವಪ್ಪಾ.
ನಮ್ ಕಡೆ ಚುರುಮುರು ಸುಸ್ಲಾ ನೋಡ್ ಒಂದ್ ಕಡೆ ಇದ್ ಬಾಸಿ ಇನೊಂದ್ ಕಡೆ ಇರಲ್ಲ.
ಹಾ ಹಾ ಇರಂಗಿಲ್ಲ.
ತ್ತಲ್ಲ.
ಹ್ಮ
ಹಾ ನೀವೇನ್ ಮಾಡಿರಿ ಊಟ.
ಪಲ್ಲ್ಯ
ಹೌದ
ಮಾಡದುವಿ ನೋಡು
ಹಾ ಹಾ ನೀವೇನ್ ಟೂರ್ ಹೋಗಿದ್ರಿ.
ಹಾ ಹೋಗಿದ್ದೇವವಾ ನಾವು ಹಾ.
ಪ್ರೈಮರಿಯರ ಹೈ ಸ್ಕೂಲ್.
ಹೈಸ್ಕೂಲ್ ಅಲ್ಲಿ
ಹ ಸ್ಕೂಲ ಎಷ್ಟು ದಿನ.
ಹೈ ಸ್ಕೂಲ್ ಹಾಂ
ಎಷ್ಟ ದಿನ ಹೋಗಿದ್ರಿ.
ಅಂದ್ರೆ ನಾವು ಒಂದೊಂದು ವಾರ ಹೋಗಿದ್ವಿ.
ಹೌದಾ ಬಾಳ ಪ್ಲೇಸ್ ಗಳು ನೋಡಿರಿಂದ್ರ.
ಹ ಬಾಳ್ ನೋಡಿವಪ್ಪ ಏನಿಲ್ಲ ಅಂದ್ರರು ಒಂದು ಹದ್ನೆಂಟು ಹತ್ತೊಂಬತ್ತು.
ಹಬ್ಬಾ ಈ ಯಾವ್ಯಾವ್ ಪ್ಲೇಸ್ ನೋಡಿರಿ
ನಾವು ಮುರುಡೇಶ್ವರ ನೋಡವಿ‌ ಅಂದ್ರೆ ಫಸ್ಟ್ ಹೋಗಿದ್ದು. ಸಿರಿಸಿ ಹೋಗಿದ್ವಿ ಶಿರಸಿಯಲೆ ಎಲ್ಲ ದೇವಸ್ಥಾನ ನೋಡಕೊಂಡು. ಅಲ್ಲೆಲ್ಲಾ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನ ನೋಡಕೊಂಡು ಅಲ್ಲೆಲ್ಲ ಪ್ರಸಾದ ತಿನ್ ಕೊಂಡ ನೆಕ್ಸ್ಟ್ ಬನವಾಸಿಗೆ ಹೋಗಿದ್ವಿ ಅಲ್ಲಿ ಬನವಾಸಿಯಲ್ಲಿ ನೋ ಕ್ಕ ಏನು ಪ್ಲೇಸ್ ಇಲ್ಲ ಅಂದ್ರು ನಮ್ ಸರ ಹೋಗ ಗಂಬರಿ ಅಂತ ಸಮ್ಮೀಪಾಗ ತಲಲ್ಲಿ.
ಹ್ಮ ಹಾ
ಅಲ್ಲಿ ಬನ್ವಾಸಿ ನೋಡ್ಕೊಂಡ್ವಿ ನೆಕ್ಸ್ಟು ಮ ಡೇಶ್ವರ ಹೋಗಿದ್ವಿ ಅಂದ್ರೆ ಮುರುಡೆ ತರ ಮಸ್ತ್ ಐತೆ ನೋಡಿ ಕೊಡೋಕ್ಕೆರಡು ಕಣ್ಣು ಸಾಲಲ್ಲ.
ಅಷ್ಟ ಚಂದ್ ಐತ.
ಅಷ್ಟು ಚೆನ್ನಗದ ಅಲ್ಲಿ ಬೀಚು ಅಂದ್ರೆ ಉಪ್ಪಿನ ನೀರುಷ್ಟ ಸಮುದ್ರ ಎಲ್ಲಾ ಉಪ್ಪಿಂದೆ ಇರ್ತ
ಹ್ಮ್
ಅಂದರೆ ನೀರೊಳಗೆ ಹೊ ನಿಂತರೆ ಸಾಕು ನಮ್ಮ‌ಮೈ ಎಲ್ಲ ಉಪ್ಪು ಉಪ್ಪಾಗುತ್ತಾ. ಮತ್ತ ಅದ್ರೊಳಗ ಅಲೆಗಳು ಬರ್ತಿರ್ತ ಅಥವಾ ಅಲೆಗಳ ಮೇಲೆ ಚಂಪ್ ಮಾಡಿದರೆ ದುಡ್ಡು ಕೊಡ್ತಾರೆ.
ಹ್ಮ್
ಮಸ್ತ್ ಇದೆ ಅಂದ್ರೆ ಒಂದ ಕ ಒಂದು ಸೈಡ್ ಸಮುದ್ರದೊಳಗೆ ಈ ತರ ನಿಂತು ನೋಡ್ಬಹುದು ನೆಕ್ಸ್ ಇನ್ನೊಂದು ಸಾ ಸೈಡ್ ಸಮುದ್ರದೊಳಗೆ ಅಂದರೆ ಈ ಥರ ಎಲ್ಲ ಬೋಟು ಹಡಗು ಎಲ್ಲ ಇರ್ತಾವಲ್ಲ
ಹ್ಮ್ ಹ್ಮ್ ಹ್ಮ್
ಕರ್ಕೊಂಡೋಗ್
ಹೋಗಿದ್ದೀ ನೀನು
ಹಾಂ ಹೋಗಿ ಹ ಹಾ ಅದರೊಳಗೆೇನ್ ಹೋಗಿಲ್ಲ ಈ ಕಡೆ ಸಮುದ್ರದೊಳಗೆ ನೀರೊಳಗೆ ಆಟ ಆಡಿದ್ವಿ. ಅಂದರೆ ಸೋರ್ ಜೋಡಿ ಫ್ರೆಂಡ್ಸ್ ಜೋಡಿ. ಫೋಟೋ ತಗಸ್ಕೊಂಡಿದ್ವಿ.
ಹಾ ಹಾ
ಎಂಜಾಯ್ ಮಾಡಿದೀವಪ್ಪ.
ಹೌದಾ?
ಹ್ಮ್ ಮತ್ತೆ ಶೃಂಗೇರಿಯಲ್ಲೂ ದೇವಸ್ಥಾನ ಚೆನ್ನಾಗಿದೆ.
ಶಾರದಾದೇವಿದಾ?
ಹಾ ಮತ್ತ್ ತ್ತೆ ಅಲ್ಲಿ ಒಂದು ಓ ಅಂದರೆ ಬಾವಿ ಟೈಪ್ ಇದೆ. ಅಲ್ಲಿ ಮೀನುಗೊಳೆಲ್ಲ ಇ ಈ ಥರ ಮಂಡಾಳ ಇರ್ತಾವಲ್ಲ ನೀವು ಚುರುಮುರಿ ಅಂದರಿ ಅಲ್ಲ
ಹ್ಮ
ರ ಮಂಡಳಾಯ್ ಕಿದ್ರೆ ಮೀನ್ಗಳೆಲ್ಲಾ ಮೇಲೆ ಬರ್ತಾವ.
ಹೌದಾ?
ಹ್ಞ ಚೆನ್ನಾಗಿದೆ ಅದನ್ನು ದೇವಸ್ಥಾನ ನೋಡೋಕ.
ಹಾ ಮತ್ತ ಮತ್ತೆ ಯಾವ ಪ್ಲೇಸ್?
ಕಾಂಬಿಕೆ.
ಹಾ
ಹಂಪಿ ಹಂಪಿಯೊಳಗೆ ಮತ್ ಕಲ್ಲಿನ್ರಥ
ಹಂಪಿಯೊಳಗ್ ಬಾಳ ಪ್ಲೇಸ್ ಇದಾವಲ್ಲ.
ಹಾಂ ಹಂಪಿಯೊಳಗ್ ಬಾಳದ ಆ ಕಲ್ಲಿನ ರಥದೊಳಗೆ ಒಂದೊಂದು ಶೈಲಿಯ ಚಿತ್ರಗಳನ್ನ ಕೆತ್ತನೆ ಮಾಡಿದಾರ.
ಹ್ಮ್
ಅದು ಇಂದಿಗೂ ಹಂಗೇ ಇದೆ. ಕಲ್ಲಿನ್ ರಥ ಅಂದ್ರೆ ಎಷ್ಟೇ ಪುರಾತನ ಕಾಲದ್ ದು ಆಗಿದ್ದರು.
ಹ್ಮ್ ಹ್ಮ್ ಹ್ಮ್
ಹಾಗೆ ಇದೆ.
ಹೌದಾ?
ಹ್ಮ್ ಮತ್ತೆ ಅಲ್ಲಿ ಹಂಪಿಯಲ್ಲೆಲ್ಲ ಪ್ಲೇಸ್ ಜಾಸ್ತಿ ಬರ್ತಾವ್ ಅಂದರೆ ಸಾಸಿವೆ ಕಾಳಗಣಪ್ಪ ಅಂತಾರ. ಕಡ್ಲೆಕಾಯಿ ಗಣೇಶ ಅಂ ತರ
ಹ್ಮ್
ಹಂಗಂದ್ರೆ ಕಡ್ಲೆಕಾಯಿಂದದ ಮಾಡಿರ
ಏನೆನೊಪ್ಪಾ ಅಂ ತಾರ್ ಆದ್ರೆ. ನೋಡ್ ಸುಮ್ಮನೆ ಹೆಸರಿರ್ಬೋದು ಆತರ ಏನು ಇಲ್ಲ ಅಲ್ಲ
ಆತರ ಏನಿಲ್ಲ ನಾರ್ಮಲ್ ಗಣೇಶ ಹೆಂಗ ಇರ್ತ ಅಲೆ ಆ ಸೇಪ್ ಒಳಗ ಇರ್ತಾನ. ನಾವು ಚಿಕ್ಕೋರಿದ್ದಾಗ ಹೋಗಿದ್ವಿ ಅಷ್ಟ್ ತ್ತೇನ್ ನೆನ್ಪಿಲ್ಲ.
ಹಾ ಹಾ ಹಾ ಹಾ ಕಡ್ಲೆಕಾಯ್ ಶೇಪ್ ಒಳಗೋಗಿದನೆ ಗಣೇಶ್
ಹ್ಮ ಮತ್ತೆ ಅಲ್ಲೆಲ್ಲಾ ನರಸಿಂಹ ದೇವಸ್ಥಾನ ಇನ್ನೂ ಎ ಎ ಏನೇನೋ ಇದ್ದಾವೆ. ಮತ್ತೆ ನಾವೆಲ್ಲೆಲ್ಲ ಹ ನೋಡ್ ಡಿ ಅಲ್ಲಿರೋ ಎಲ್ಲ ಫೋಟೋ ತೊಕ್ಕೊಂಡು. ಅದೆೆಲ್ಲ ಕೂ ಕೂತ್ಕೊಂಡು ಊಟ ಮಾಡಿ
ಹಾ
ಬಂದೀವಿ.
ಅಂದ್ರೆ ಒಳ್ಳೆ ಮೆಮೊರಿ ಬೆಯ್ತಾವ ನಿಮ್ಗು.
ಹಾಂ ಎಲ್ಲ ಒಳ್ಳೆಯ ಮೆಮ್ಮೋರ್ ಫ್ರೆಂಡ್ಸ್ ಜೊತೆ ಫೋಟೋ ತಕ್ಕೊಂಡಿರವು ಸೋರ್ಸ್ ಜೋಡಿ. ಎಲ್ಲ ಇದ್ದಾವೆ.
ಹೌದಾ?
ನೀವೆಲ್ಲೂ ಹೋಗಿಲ್ವಾ?
ನಾವ್ ಒನ್ ಡೇ ಪಿಕ್ನಿಕ್ ಅಷ್ಟೇ ಹೋಗಿರೋದಪ್ಪ ಟೂರ್ ಮಾತ್ರ ಹೋಗೇ ಇಲ್ಲಾನ.
ಅಂದರೆ ಈಗೋಗ್ಬೇಕ್ರಿ ಟೂರೆಲ್ಲ.
ಹೋಗ್ಬಿ ಹೋಗ್ಬೇಕಿತ್ತು ಹೋಗೇ ಇಲ್ಲ ನಾವು.
ಫ್ರೆಂಡ್ಸು ಅವ್ರು.
ಹ ಆ ಕಾಲೇಜ್ ಮುಮೆಂಟ್ನಾಗಂತು ಆಗಲ್ಲ. ಸ್ಕೂಲ್ ಒಳಗೆ ಜಾ ಮಾಡು ಮಾಡು. ಜಾಸ್ತಿ ಕಾಲೇಜೊಳ ಕರ್ಕೊಂಡ್ ಹೋಗಲ್ಲ.
ಹಾ ಹೋಗಲ್ಲ ಕಾಲೇಜಲ್ಲಿ.
ಹಂಗಾಗಿ ಹೋಗೇ ಇಲ್ಲ ಖುರಾನೋಂದ್ ಬಂತಲ್ಲ ನಾವು ಐಸ್ ಫುಲ್ ಕಲ್ಲೆಯಗ ಹಂಗಾಗಿ ಹೋಗೇ ಇಲ್ಲ ನಾವು ಟೂರು.
ಹ
ಹಾ ಇದು ನಾಳೆ ಕಾಲೇಜ್ಗ್ ಬಾ ಅಂತ ಹೇಳಿಲ್ಲ ನಿಮ್ ಕಾಲೇಜ್ ಒಳಗ.
ಏನ್ ಮಾಡಿದಾರೊಪ್ಪ ಗೊತ್ತಿಲ್ಲ.
ಹೌದಾ?
ನೋಡಿಲ್ಲ ನಾವಿನ್ನ.
ನಮ್ ಕಾಲೇಸೊಳಗೆ ಬಾ ಅಂತ ಹೇಳರ ನಾಳೆ.
ಹೌದು ಹೋಗ್ಬೇಕಾ.
ಹ್ಮ್ ನಾಳೆ ಏನೊ ಒಂದ್ ಐ ಡಿ ಚೇಂಜ್ ಮಾಡ್ಬೇಕಿತ್ತಂತ.
ಹ್ಮ್
ಎನಿ ಕಂಡೀಷನ್ ಬರ್ಲೇಬೇಕಂತೇಳರ ಹೋಗೋಬಿಕ್ ನಾವು.
ಹೌದಾ ಹೋಗ್ಬರ್ರಿ ಹ್ಮ್.
ಮತ್ತೆ ಏನ್ ಸಮಾಚಾರ ಇದೆ ನಿಮ್ ಕಡೆ.
ಮತ್ತೆ ಏನಿಲ್ಲ ನೋಡ್ರಿ ಬಿಸಿಲು ಜಾಸ್ತಿ ಇದೆ.
ಹೌದು ಸಿಕ್ಕಾಪಟ್ಟೆ ಬಿಸ್ಲು
ಮಳೆ ಬರ್ತಿದೆ ಅಂತ ನೋಡ್ತಾ ಇದೀವಿ. ಮಳೆನೇ ಬರ್ತಿಲ್ಲ.
ಹೊಲ್ದಾಗ್ ಬೆಳೆನೂ ಸರಿ ಇಲ್ಲ.
ಹೌದಪ್ಪ. ಹೌದು ಮ ನೀರ್ ಇರ್ಲಾರ ಸಲುವಾಗಿ ಈ ಹೊಲ್ದಲ್ಲಿರೋ ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ
ಹ್ಮ್ ಹೌದು ಒಂದೊಂದ್ ಸೈಡ್ ಬೆಳೆನೆೇ ನಾಟೆ ಇಲ್ಲ ನಮ್ ಸೈಡ್ ಎಲ್ಲಾ ನಮ್ಮ್ ಹೊಲ್ ದೊಳಗೆಲ್ಲ ಹತ್ತಿ ಹಾಕೀವಿ ಮಳೆ ಬ ಎಲ್ಲರ್ಕ ಹೊಲನೆೇ ನಾಟೆ ಇಲ್ಲ ಫುಲ್ ಎಲ್ಲಾ ಹೋಗೇಬಿಟ್ಟೖತಿ.
ಇದು ಸರಿಯಾಗಿ ಮಳೆ ಬರ್ಲಾರ ಕಾರಣದಿಂದ ಎಲ್ಲಾರ ಹೊಲ್ದಲ್ಲಿ ಹೌದು.
ಏನ್ ಮಾಡೋದು.
ನೀರಾವರಿ ಇದ್ದೋರು ಚಲೋ ಇರ್ತಾವ.
ಹೌದು ನಮ್ದು ಒಣ ಬೇಸಾಯ ನಿಮ್ದು ನೀರಾವರಿ ಏನು?
ಹಾ ನಮ್ದು ನೀರಾವರಿ ಐತೆ.
ನಿಮ್ಗೇನ್ ನೀರಿನ್ ತೊಂದ್ರೆ ಆಗಲ್ಲ.
ಹ್ಮ್ ಹ್ಮ್ ಇಲ್ಲ ನೀರಿಂದ ಏನ್ ತೊಂದ್ರೆ ಇಲ್ಲ.
ಹೌದಾ ಹಂಗಿದ್ರೆ ಚಲೋ.
ಹ್ಮ್
ಇನ್ ರೈತ್ರಿಗೆ ಬಾಳ ಕಷ್ಟಪ್ಪ ಆದ್ರು.
ಹೌದು. ಮಳೆ ಬರ್ಲಿಲ್ಲ ಅಂದ್ರೆ ಪಾಪ ಎಲ್ಲ ಬೆಳೆಗಳು ಒಣಕೊಂಡ್ ಹೋಗ್ತಾವ.
ಹ್ಮ್ ತುಂಬಾ ಸಾಲ ಆಯ್ತು ಅಂದ್ರೆ ಅದ್ಕೂ ಎಷ್ಟೋ ಜನ ರೈತ್ರ್ಗಳ ಸ್ಯೂಸೈಡ್ ಮಾಡ್
ಹೌದು ಇದೇ ಸಾಲದ್ ಸಲುವಾಗಿ ಎಷ್ ಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಪಾಪ ಅವರಲ್ಲಿ ಮನೇಲಿರೋ ಆಗ ಸಮಸ್ಯೆಗಳು ಹುಟ್ಟುತ್ತವ್.
ಹೌದೌದು ಏನ್ ಮಾಡೋದು ರೈತಾಂತ್ರಿ ಎಂದು ಬೆಳೆಯಕ್ ಸಾಧ್ಯ ತೆನು ಆಗಲ್ಲಗ್
ಹೌದೌದು ನಾವು ಬೆಳೆದಿರೋ ಹೊಲದಲ್ಲಿ ಬೆಳೆನೇ ನಮ್ದು ತಗೊಳೋದು ಕಡಿಮೆ ರೇಟಿಗೆ ತಗೋತಾರೆ. ಮತ್ತೆ ಅವರು ಮಾರಾಟ ಮಾಡುವಾಗ ಬೆಲೆನ ನಾವು ಎರಡು ಪಟ್ಟು ಹೆಚ್ಚು ಮಾಡ್. ತ್ತರ್.
ಹೌದು.
ಹ್ಮ್
ಏನ್ ಮಾಡೋದು ಬದ್ಲಾವಣೆ ಆಗಲ್ಲಗತ್ತಿನ
ಹ್ಮ್ ಹ್ಮ್ ಹ್ಮ್ ಹಾಗಲ್ದು.
ಎಲ್ಲ ಕಡೆ ಹೆಚ್ಚೆಚಿಗೆೆ ಇರುತ್ತಾ ರೈತರ್ಗ್ ಮಾತ್ರ ಕಡಿಮೆ. ಅವ್ರ ಬೆಳೆಗಳೆ ಸಿಗಲ್ಲ. ಕರೆಕ್ಟಾಗ್ ಮಳೆ ಆಗಲ್ಲ.
ಹ್ಮ್ ಅದ್ರಾ ಅದು ಈ ಸರಿ ಕೊಬ್ರೆ ಎಲ್ಲ ಬಾಳ ರೇಟ್ ಆಗಿದೆ ಅಂತ.
ಹೌದು.
ಇನೋ ಒಂದು ಚೀಲಕ ಮೂರು ಸಾವಿರ ಅಂತೆ. ಯಾವುದೋ ಗೊಬ್ಬರ ಸಿಗ್ತಾ ಇಲ್ಲಂ ತ್ತ.
ಹ್ಮ್ ಬಾಳ ತೊಂದ್ರೆ ಐತಪ್ಪಾ ಅಂದ್ರೆ ಈಸಲ.
ಅಂದರೆ ಎಲ್ಲ ತುಟ್ಟಿ ಮಾಡಿಬಿಟ್ಟಿದ್ದಾರೆ ರೇಟ್.
ಹಂಗಾದ್ರೆ ರೈತ್ರು ಜೀವನ ಮಾಡೋದಾದ
ಹ್ಞು ಬಾಳ ಕಠಿಣ ಆಗತ್ತ.
ಹಂಗ ಐತಿ ಏನ್ ಮಾಡೋದು ಪಾಪ.
ಹ್ಮ್
ಹಾ ರೈತ್ರು ಬಿಳದ ಅನ್ನನ್ನೇ ತಿಂತಾರೆ ಎಲ್ಲಾರೂ. ಆದ್ರೆ ಅವರಿಗೆ ಬಾಳ್ ಕಷ್ಟ.
ಹೌದು.
ಹ್ಮ್
ಮತ್ತೆ ಏನು ಕೆಲಸ ಇಲ್ವಾ?
ಕೆಲ್ಸ ಮಾಡ್ಬೇಕು ನೋಡ್ ನೀವು?
ಹ್ಮ್
ನೀವು ಮಾಡ್ಬೇಕಾ?
ಹ್ಞ ನಾವು ಮಾಡ್ಬೇಕು.
ಹ್ಮ
ಹ್ಮ್ ಹ್ಮ ಮತ್ತೆ ಏನ್ ಮಾಡ್ತಿದ್ದಿದ್ದಾರೆ ಮನೆಯಲೆೆಲ್ಲರೂ?
ಹಾ
ಮನೇೆಲ್ಲೆಲ್ಲರೂ ಏನ್ ಮಾಡ್ತಾ ಇದ್ದಾರೆ?
ಏನಿಲ್ಲ ಸುಮ್ಮನೆ ಫೋನ್ ನೋಡ್ಕೋತ